ಅವರ ಹಾ
ಅಲ ಏ ದರಿ ಚಂದ್ರು
ಏನ್ ಇಲ್ ನೋಡ್ರಿ ಏನ್ ಅಡಿಸಸಿ್ರರಿ
ಏಪ್ಪಾ ಹಂಗೇನ್ ನಡೆಸಿದೆ
ನಾವೇನಿಲ್ಲ ಕ್ಲಾಸಿಗೆ ಹೊಂಟಿದೆೇ ನೋ
ಹ್ಮ್ ಊಟಾ
ಊಟಾಗ ಆ ನೋಡ ನಮದ ಏನ್ ಮಾಡ್ರಿ ಊಟ
ಏನಿಲ್ಲ ಅದೇ ಪಲ್ಯ ಮಾಡಂಡರು ಎಡ್ ತರ ಪಲ್ಯ ಕುಂಬಳಿಕಾಯ ಪಲ್ಯ ಒಂದು ಕಾಳ ಪಲ್ಯ ಒಂದು್ ಮಾಡರು ಹ್ಮ್ ಚಪಾತಿ ಅನ್ನ ಸಾಾರ
ಹೋಳಿಗೆ ಮಾಡ್ತಗಂತ ಮಾಡಿದಪ್ಪ ನಾನು ಅಲ್ಲಿ ಹೊರಗ ಇದ ಕುದಿಸ್ಲತ್ತನ
ಹ್ಮ ಹೋಳ್ಗಿ ಹ್ಮ ಹ್ಮ ಮಾಡಿದ್ರೇನು ಹೋಳ್ಗಿ
ಅದೇ ಮಾಡ್ಯಾರಏನಂತ ಮಾಡಿ ಕೆಸನ್ ಕೇತ ನನ್ಗೆ
ೇ ಇಲ್ಲಿಲ್ಲ ಹುಳ್ಗಿ ಏನ್ ಮಾಡಿಲ್ಲ
ಹ್ಮ್ ಹ್ಮ್
ಹ್ಮ್
ಹೊರ ಬ್ಯಾಳ ಕೊಸಕನ್ ಕರ
ಹ್ಮ್ ಅದು ಬ್ಯಾಳೆ ಕುದಿಸಿಿ ಅದ್ ಇನೊಂದ ಪಲ್ಯ ಮಾಡ್ರ
ನು
ಅದು ಇನ್ನೊಂದ ಗಟ್ ಬೆಳಿ ಮಾಡಟ್ರ
ಹಓ ಗತ್ರ ಮಳೆ ಮಾಡ್ರನು ಹ ನಾವ ಏನು ಅದು ಮಾಡತ್ತೀರಲ್ಲ ಹೋಳ್ಗೆಿ ಮಾಡ್ತಾರ ಅಂತ ಮಾಡ್ಬೇಕು
ಹ್ಮ್ ಹ್ಮ್
ಹ್ಮ್
ಹ್ಮ್
ಮೂರಕ್ಕದಂತಲ್ಲಿ ಯಾಕಕ್ಪೋಬೇಕು ಎಸ್ ಬಿ ಆರ್ ಕ್ಲಾಸ್
ಹಾ ಮೂರು ಕದ ಹೋಗ್ಬೇಕಲ್ಲ ತರಗತಿಗೆ
ಹ್ಮ್
ಹ್ಮ್
ಯಾಕೆ ಏನು ಎಕ್ಸ್ಟ್ರಾ ಕ್ಲಾಸ್ ಕೊಟ್ಟ್ರೇನು
ಹ್ಮ್ ಇಲ್ಲ ಕೇಳಿದ್ರ ಕ್ಲಾಸ್ ಕೇಳಿದ್ರ ಹಿಂಗ್ ಮೂರ್ಕ್ ತಗೋತೀನಿ ಅಂತಂದಾನ ಹ್ಮ
ಹ್ಮ್
ಹ್ಮ್
ಹಓ ಮತ್ತ ಯಾವಾಗ ಹೋಗ್ಬೇಕಂತ ನಾವ ಊರಿ
ಗುರಿಜ ನನ ಸಾ ಅ ಶುಕ್ರಾರ
ಶುಕ್ರವಾರ
ಹ್ಮ್
ನಾಂತು ಗುರುವಾರ ಹೋಗಿಬ ಬಿಡ್ತೀನಪ್ಪ ಕ್ಲಾಸ್ ಮುಗಸ
ಅದೇ ಗುರುವಾರ ಹೋಗ್ಬೇಕಕ್ ಗುರುವಾರ ಮುಗಸ್ಕೊಂಡಿ ಹೋಗ್ಬೇಕು
ಲ್ಾಸ್ ಎಲ್ರರಿ
ಹ್ಮ
ಹ ಹ
ಮತ್ತೆ ಇದು ಮಳೆಲ್ಲ ಬಂತು.
ಮಳಿ ಅದು ಏನ್ ಇಲ್ ನೋಡು
ಹ್ಮ
ಗಾಳಿ ನೋಡ ಹೆಂಗ ಬೀಸಲ್ತದ ಯಾಕ್
ಹಾ
ಗಾಳಿ ಗಾಳಿ ಹ
ಮಳಿ ಬಂದಿಲ್ಲಾ.
ಇಲ್ಲ ಬಂದಿಲಾ ನಿಮ್ ಕಡೆಗೆ
ಹ್ಮ ಹ
ಹಾ
ಮತ್ತ ಮಳಿ ಯಾಕ ಬರ್ಲಿಲ್ಲ ಈ ಸಾರಿ
ಏನನ್ಪ ಏನ್ ಕ್ಲೈಮೇಟೇ ಇಲ್ಲ ಮಳಿ ಬರಲ್ಲ.
ವಾತಾವರಣ ಏನ್ ಪೂರಾ ಬಿಸಿಲದದ ವಟ್ಟ ಮಳೆಗ ಮಳೆಗಾಲಂತ ತನ್ಸಾಲೆ ವಯ್ಸುಗಲಿ ಹ್ಮ್
ಮಳೆಗಾಲದ ಅಂತ ನೋಡಿ ಮಳಿನೇ...
ಅದ ಮಳೆಗಾಲ ಅದಕ್ರೆ ಮಳೆ ಇಲ್ಲ ದ್ಯಾಸಗಾಲ ಇತ್ತು. ಅದೇ ಬಿಸಿಲಿ ಇತ್ತು ಈ ಮಗಲ್ದಾಗ ಬಿಸಿಲು ಅದ. ಹ್ಮ್ ಹಗೆಂಗ.
ಏನೇನು ಕ್ಲೈಮೆಟ್ ಏನಾಗದೇನು ಕ್ಲೈಮೆಟ್. ಎಲ್ಲ ಮತ್ತೆ ಪೊಲ್ಯೂಷನ್ ಅಲತ್ದಪ್ಪ.
ನೋಡಿ ಇಲ್ಲ ಈಗ ಮನಗ್ ಒಂದನ್ ಗಾಡಿ ಆಗ್ಯಾವ.
ಬರಿ... ಸಿದ್ದಾರ್ಪುರ್.
ಹ್ಮ... ಹಲೋ
ಹಾ ಹಲೋ...
ನಿಮ್ಮ್ ಮನ್ಯಾಗ ನಿಮ್ಮ ಹೊಲ್ಗ ಏನೇ ಬಿತ್ತತಿರಪಾ...
ಇದು ಈ ಸರಿ ಇದು ಹಚ್ಚಿ ನೋ ದಾಳಿಂಬ್ರ.
ಹ್ಮ್...
ಹ್ಮ್ ಕಳಾಂಗುಡಿ. ಹ್ಮ್ ಕಲ್ಲಂಗಡಿ ದಾಳಂಬುರ ಒಂದ್ ಹೊಲ್ದ ಕಲಂಗಡಿ... ಅ ದಾಳಿಯಂಬರುಚವಿ
ಹ್ಮಞ
ಇನ್ನೊಂದು ಸಂದಾಯನಕ್ರ ಖಬ್ಬಾ ಅಂದ್ರ ನೀರಲ್ಲ ನಂಬಲ್ಲಿ ಅದರ್ಸಲಕ್ ಸುಮತು ಆಟ ಮಾಡೀವಿ
ಕಲ್ಲಂಗಡಿ ಸಕ್ಕರೆರ
ಕಲ್ಲಂಗಡಿ ಒಂದ್ ನೂರಾರ ಎಕ್ರ.
ಮೂರುವರಿ
ಹ್ಮ...
ಕಬ್ಬ.
ಕಬ್ಬ ಅದೊಂದು ಏಳು ಎಕರ್ ಕಬ್ಬ ಅದ.
ಹ್ಮ್...
ಹ್ಮ್ ಕಬ್ಬಿ ನೀರ್ ಬೇಕ ಮಳೆ ಬರ್ಲದ... ಹ್ಮ...
ಹೊಲ್ಲ ಬರ್ಲಿಲ್ಲ.
ಬೋರ್ವಾ ಬೋರ್ ಬ ಭಾಯವಾ.
ಹ್ಮ್...
ಅವ ಕೆಳಗ ನೀರ್ ಬೇಕಲ್ಲ ಮ್ಯಾಗ್ ಮಳಿನ ಬರ್ರಗ್ಯದ ಅವ ನೆಲ್ದನ್ ನೀರ್ಲ್ ಬಿ ಬರ್ತಾವ ಹೇಳ.
ಹ್ಮ್
ಈಜ ದನ ಇತ್ತು ಬೇಸ್ಗೆ ಬಂತು ಆಯ್ತು ಈಗ್ ಬಿ ಬಿಸಲದ ಮೊನ್ ಸ್ವಲ್ ಮಳಿ ಬ ಅಂದ್ರ ನಡಿತ
ಹ್ಮ್ ಈ ಬ್ಯಾಸಿಗೆ ಮುಗಿದ ರಪ ಮಳಿ ನೋ
ವಾಸಿಗೆ ಮುಗುದು ಮತ್ ಮಳೆಗಲ್ ಚಾಲು ಆಗ ಹದ್ನದುಇಪ್ಪತ್ತು ದಿನ ಆಯ್ತು
ಹ್ಮ್ ಹ್ಮ್ ಹ್ಮ್
ಹ್ಮ್ ಹಾ ಬರ್ದರ
ಸಬ್ಮಿಟ್ ಮಾಡ್ರೆ ಹ್ಮ ಹ್ಮ್
ಬರರತ ಪಟಿ ಸ ರನೆ ಒ ಹ ಹ ಹ ಸರ್ ಅ ಆರಾಮ್ ಇದೀರಿಂದ್ರ
ಹ್ಮ್
ಹಾ
ನೀನ್ ಪಿಟಿ ಸ ಅವರ್ ನೋಡಿ ಹೆಂಗ್ ಮಂಚಿಲ್ ಬತ್ತ ನನ್ಗೆ
ಮತ್ತೆ ಹೊಲದಾಗ ಇದು ಹಚ್ಚಿರುತ್ತಾ ತೆಂಗಿನ ಗಿಡಗಳು
ನಮ್ಮೊಲ್ದಾಗ ಎಲ್ಲೇವ ತೆಂಗಿನ ಗಿಡ ಇಲ್ಲ
ಹಾ ಅದ ನೀ ಬಾಜುಲ್ದಾಗ ಏನ ಅಲ್ಲಿ ನೋಡ್ದೇವಲ್ಲ ಅವತ್ತಿನ ದಿವ್ಸ
ಹ್ಮ ಹ
ಬಸ್ದಾಗ ಕರ್ಕೊಂಡ್ ಹೋಗಿರಪ್ಪಾ ಆ ಕಡೆ ನಿಮ್ ಹಲ್ದ ಕಡೆಗೆ
ಹಾ
ಅಲ್ಲಿ ಮ ಹೊಲ್ದ ಮ್ಯಾಗಿದ ಇದಕ್ ಹತೀವಲ್ಲಾ ಬೆರೌಂಡ್ಗಿ
ಹ್ಮ್ ಹ್ಮ್
ಗವಂತತ್ರ ಊರು ಬೆಳ್ಳುಂಡಗಿ ಬರ್ತದ ಹ್ಮ್ ಅವ್ರ ಹೋಗ ನೋಡ್ದವಿ ಅಲ್ಲಿ ನಿ ನಾನ್ ನಿಮ್ ಹೊಲ್ ಅನ್ಕೊಂಡ ನಿಮ್ದ ಅಲ್ಲದು
ಅಲ್ಲ
ಹ್ಮ್ ಹ್ಮ್ ಅದೇ ತೆಂಗಿನ ಗಿಡ ಏನ್ ಹಚ್ಚಾರೊ ಅವರು
ಹ್ಮ್
ಇವನ್ ಬಿತ್ತಿಲ್ಲ ಅಂದ್ರೆ ನೋಡತ ತೆಂಗಿನ ಗಡ ಮೇಲೆ ಸೌವಕಾರ ಆಬ
ಹ
ಹ್ಮ
ಮಣಗಂಡ ರೇಟ್ ಅದ
ಹಚ ಬಕ ನ
ಹ ಅದು ಎಷ್ಟು ಬಾ ಅದಕ್ ಇಂಜೆಕ್ಷನ್ ಅದು ಮಾಡ್ಸ್ಬ ಕೋ ಬಾಳ
ಅದು ಇದು ಖರ್ಚ ಬಾಳ ಬರ್ತದೆ ಏನು
ಖರ್ಚನ್ಿಲ್ಲ
ಹಾ
ಅದು ಎಲ್ಲಾ ನೋಡ್ಕೋದ ಆಗಲ್ಲ
ಹ್ಮ್ ಹ್ಮ್ ಅದೇನ್ ಇಂಜೆಕ್ಷನ್ ಮಾಡುದ್ರ ಮುಗೀಿತಲಾ
ಅದ್ ಯಾವ ಯಾವ್ದಾಗ್ ಮರ್ಸ್ಬೇಕು ಅದು ಒತ್ತ ಹತ್ತು ತಿಂಗಗಳದ ಇರ್ತದ ಆರು ತಿಂಗಗಳಿಗ ಒ್ ಮೂರು ತಿಂಗಗಳಿಗ ಒಮ್ಮ ಅಂಗ್ ಹಂಗಗೆ ಇರ್ತೈ ಸರ್
ಹಂಗ ಏನ್ ಮಾಡ್ಬೇಕು
ಅದ ಬೆಳಿಬೇಕಂದ್ರೆ ಒಂದ್ ಐದ್ಾರು ವರ್ಷ ಬೇಕಾಗ್ತದೆ ಹಂಗ ಆಗ್ತದ
ಹ್ಮ್ ಹಚ್ಬೇಕಪ್ಪಾ ಏನ್ ಆಗಲ್ಲ ಹೊಲ್ದಾಗ ಹತ್ತತ್ಬ ಬಿಡ್ದ ಅದ ಹಿಂಗ ಹೊಲ್ ಸುತ್ತಮುತ್ತ ಮತ್ತ ಬಂದಾರಿ ಇರ್ತಲ್ಲ ಹ ಅದು ಬಂದಾರಿಗ ಏನ್ಕರಿ ಒಂದರಿ ನಡಬಾರಕೆ ಹಚ್ ಬಿಡ್ಬೇಕು
ಹ್ಮ ಮಲ್ಲಿಕಾರ್ಜುನ್ ದಂಡಿ ನೋಡಿಂಗ ನೋಡ್
ಹ್ಮ್ ಅವ್ ನೋಡ್ತಾರ ಅವ್ರ ಎಲ್ಲಾ ಹುಷಾರದಾರ
ಹಾ
ಅವ್ರಿಗೆ ಇದು ದದುಡ್ಡ ಗಂಟ ಈಗ ಮೆರಿಟ್ ಸ್ಕಲರ್ಶಿಪ್್ ಎಂತ
ಹ್ಮ್ ಹ್ಮ್
ಹ್ಮ್ ಎಷ್ಟು ನಲ್ವತ್ ಮೂರ್ ಸಾವಿರನ ಕುಡ್ಲೋತಾರಂತ
ಹೊಲಕ್ ಮೂರ್ ಸಾವಿರ
ಇಲ್ಲ ನ ಒಬ್ರಿ ನಲ್ವತ್ ಮೂರ್ ಸಾವಿರ ಅದು ಮೆರಿಟ್ ಸ್ಕಾಲರ್ಶಿಪ್್ದ್ರೀ
ಹ್ಮ್ ಹ್ಮ್
ದು್ ಬಾಳ ಎಲ್ಪತ್ಸ
ಹ್ಮ್
ಹ್ಮ್ ಮುಂದ ಈಗ ಬಡವರಿಗೆ ಬಹಳ ಸಹಾಯ ಅವಾ ಅವಿರಕ್ಕಲಿಂತ ಏನೊಂದ ಏನ್ರೊಂದ್ ಮಾಳ ಬರುತ್ತ ಮುಂದೆ ಕಾಲೇಜ್ ಫೀಸ್್ರ ಕಟ್ಟ ಬರ್ತ ಹ್ಮ ಒ
ಮತ್ ಕಲ್ಲಿ
ಹಾ.
ಎಲ್ಲಿದಿ.
ನಾವ ಇಲ್ಲಿ ಇದ್ದೇವ ನೋಡ ಗಾರ್ಡನ್ದಾಗ. ಉದ್ಯಾನವನ.
ಹ್ಮ್ ಆಯ್ತ ನೋಡಿ ಸೆಕ್ಷನ್ ತಾರ ಹೋದ್ರಲ್ಲ.
ಹ್ಮ್ ಅವ್ರದೇನಪ್ಪಾ ಅವ್ರದ್. ಆರಾಮ ರಜೆ ಎಲ್ಲಾ ಕೊಟ್ರ ಅವ್ರಿಗೆ. ಆಯ್ತ್ ನಮಗ್ ಬಿ ಕೊಡ್ತರ ನಮಗ ಭಿ ಕೊಡ್ತಾರ ಅಂದೇ. ಅವರು ಒಬ್ಬ್ರೇ ಕೋಟಲ ಆಗ್ಯಾರ ಡಿಕ್ ಪಾಟೀಲ್ ಸರ.
ಡಿ ಕೆ ಪಾಟೀಲ್ ಸಾರಾ ಹ್ಮ. ಇನ್ನ ಸರ್ ಬಂದಿಲ್ಲ ಇನ್ನ ಸರ್ ಬಂದಿಲ್ಲ.
ಬಾಳ್ ಹೈರಾಣ ಆದ ಈ ಸರಿ.
ಹ್ಮ್. ಬಾ ಬಾ ಕ್ಲಾಸ್ ನಾಗ ಇಲ್ ಜಾಗ ಹಿಡದ ಇರ್ತೀನಿ.
ಹ ಬಿಡ ಇಡಿ ಇದು ಗಿಡಗಳ ಅವ ನಿಮಲ್ಲಿ.
ಎಲ್ಲಿ.
ಓ ಸಣ್ಣು ಗಿಡಗಳು ಅಂದ್ರೆ ಹಿಂಗ. ಗಿಡಗಳು ಮಾರ್ತಿರಿ ನಂದ ಅವ ಒಂದಷ್ಟ್ ಗಿಡ ಬೇಕ ಒಂದ ಆರ್ ಸಾವಿರ.
ಇಲ್ಲಿ ಇದ್ರ ಬಲ್ಲಿ ಸಿಗ್ತೈತಿ ನೋಡಮ ಮೂರ್ ದಾಟಗಿಂತ ಸಲ ಒಂದ. ಒಂದ್ ಕಿಲೋಮೀಟರ್ ಐತಿ.
ಹಾ.
ಅಲ್ಲಿ ಸಿಗ್ತವ ನೋಡಿ ಯಾವ್ ಬೇಕಾವ್.
ಸಿಗ್ತಾವ.
ಹಾ.
ಹ್ಮ್ ಅದೇ ಆವೊಂದಿಸ ಬೇಕಗ್ಯಾವ.
ಯಾವಾಗ ಗಿಡ ಬೇಕ ನಿಂಗ.
ಇವು ಮಾವಿನ ಗಿಡಾ.
ಹ್ಮ್.
ಆಲದ್ ಮರ ಅಶೋಕ ಗಿಡ.
ಎಲ್ಲಿ ಹೊಲ್ದಾಗೆ ಬೆಳಿತನು ದಾವಣಕ್ಕ.
ಹ.
ಒಳ್ಳದ ಹಣಕ್ ಹಾಕ್ಲಕ್ಕ.
ಒಲ್ದ ಸುತ್ತಮುತ್ತ ಹಾಕಕ್ಕ. ಹ್ಮ್. ಹಾ ಮತ್ತೆಲ್ಲ ಆರಾಮಲ್ಲ. ಹಲೋ.
ಎಷ್ಟ ಒಂದ ಐದ್ರ್ ಐದನೂರ ಗಿಡ ಬೇಕನು.
ಹ್ಮ್ ಸಾವಿರ ಗಿಡಾ.
ಹಾ ಹಾ ಆಯ್ತು ತೂ ಮತ್ ಹಚ್ತೀನಿ ಯಾವಾಗನ
ಹ್ಮ್